ಇಲ್ಲಿೀ ಬ್ರರು
ಹೇಬ್ರೋ ರಿ ಚಕು ಇಲ್ಲ
ಹಯ್ ಬಂದೆ ಮುಂದಿದತ್ತು
ಹ್ಮ
ಹೋಗಿ ಬಂದೆ ಈ ಜಸ್ಟ್ ಬೈ ಸ್ವಲ್ಪ ಬಾಯಕ್ ಕಟ್ರೋಲ್ಲ್ ಹೆಂಗ
ಹ ಹಾ ಕಂಟ್ರೋಲ್ ಯಾವ್ದಂತ ಹ ಗೊತ್ತದ
ರೂಲ್ಸ್ ಆಂಡ್ ರೆಗುಲೇಷನ್ಸ್ ಹ ಸಣ್ಣ ಸಣ್ಣ ಓಡಿಂಪೋರ್ಡೆೆಂಟ್ ಅಗ ಟನ್ ಮಾರ್ಕ್ಸ್ ಆ ಟೈಪ್ ಇದೆ ಹ್ಮ್
ಡಿಗ್ರಿ ಎಕ್ಸಾಮ್ ಆದ್ಲ ಅದ್ರ ಏನ್ ಬರ್ದ ನಡತದನಂಗ ಇಲ್ಲದ
ಇಲ್ಲ ಅವರು ಎಲ್ಲ ಚೆಕ್ ಮಾಡ್ತದ ಪೂರಾ
ಕರೆೇ ಡಿಗ್ರಿ ಎಕ್ಸಾಮ್ ಗೊತ್ತಲ್ಲ ಸಿಕ್ಸ್ಕ್ಂಗಗೆ ಬರ್ದಿನ್ ಮಾಡಿದೆ ಅ ರ ನಟ್ರಾಮ ಸ ಸಿಕ್ಕ ಪ ಡಿಗ್ರಿ ಎಕ್ಮ ನ
ನಂದು ನಾಂಗೆ ಬರ್ದಿ ಬಟ್ ನಾ ಅಪ್ಪ ಸೆಲ ಏನ್ ಮಾಡ್ತಿ
ಹ ನಮ್ ಫಿಸಿಯೋಲಜಿ ಹಂಗ ಅಂದ್ರೆ ಸ್ವಲ್ಪ ಫ್ಲೋ ಚಾಟ್ ಗೀ ಚಾಟ್ ಆಗಿದಿ ಅದಕ್ ಪಾಸ್ ಮಾಡ್ಯಾರವ್ ನನ್ಗೆ
ನಾ ಒಂದ ಹೋಗಕಲ್ಲ ಫ್ಲೋಚಾಟ್ ಫಿಲಜಿ ನಂಬಲ್ಲಿ ಯಾರಾಯ್ಕಲ್ಲಂಂಗಗೆ ಅಲ್ಪಸ ನಂಬಲ್ಲಿ
ಲ್ಲ ನಮ್ಮಂಬಲ್ಲಿ ಮಿಸ್ಗಳು ಹೇಳಿದ್ರು ಹಿಂಗ ಫ್ಯೂಚರ್ ಆಗ್ಬೇಕು
ಪಾಲ ಹ್ಮ್
ಹಾ ಹೋಗಕ್ ಹಾಕಿದ್ದೇನ ನಂಬಲ್ಲಿ ಒಬ್ರೇ ಫೇಲ್ ಆಗ್ಯಾರ ಫಿಸಿಯಾಲಜಿ
ನಂಬಲ್ಲಿ ಎಂಟು ಜನ ಫಜಿಯಾಲಜಿ ಒಂಬತ್ತು ಜನ ಎನಟಮಿ ಹ್ಮ ಎಂಗ ನಮ್ದ
ಆನ್ಟ ಬಾಳ ಒಕ್ಕಾಟ್ರ ಅಂಬಲ್
ನಂಬಲ್ ನ ಕೊಟ್ರ ನಂಬಲ್ಲಿ ಎರಡು ವಿಜಯ ಅಷ್ಟು ಒಬ್ಬೊಬ್ಬರು ಹಂಗೆ
ಹ
ಅನ್ನಡಜಿ ಫಾರ್ಮಸಿ ಒಬ್ಬ್ರಲ್ಲಾ
ಹ್ಮ್ ಹ್ಮ್ ಅ ಆಮೇಲೆ
ಹ
ನಮ್ಲ್ ಹಂಗದ್ ಗೊತ್ತಂದ ಸಿಸ್ಟಮ್
ಮಾಡ್ತ
ನೀನ್ ನಿಮ್ ಕ್ಲಾಸ್ಗ ಏನಾರ ಇವು ಮ್ಯಾನೇಜ್ಮೆಂಟ್ ಅಡ್ಮಿಷನ್ ಜಸ್ ಇದ್ದ ಅಂತೂ ಕೊಡ್ ನೀ ಡೈರೆಕ್ಟ್ ರೊಕೊ ತುಂಬಿ ಬಂದಿದ್ದೆ ಅಂತಳ್ಗುವ ಅವ್ರಿಗೆ ಪೂರಾ ಸಪೋರ್ಟ್ ಆದ್ಲ ನಮ ಕಾಲೇಜ್ದಾಗ
ಮತ್ತ ಅವರು ರೊಕ್ಕ ಜ ಎಸ ಕೊಡ್ತಾರಲ್ಲ ಅವರು
ಹ್ಮ್ ಗೌರ್ಮೆಂಟ್ ಸೀಡ್ ಏನ್ ಏನ್ ಇಜ್ಜತ್ ಇಲ್ಲಾರಂಗೆಲ್ಲ
ಹ್ಮ ಫುಲ್ ಸಪೋರ್ಟ್ ಅಂತಾರ ಹೆಂಗೆ ಎಲ್ಲಾ ಅವ್ರಂ ಕೆತ್ತತಾರನಾ
ಹ್ಮ್್ರೆ ಹೇಳ್ದಂಗ ಕೇಳ್ ಹಲಿ ಎಕ್ಸಾಮ್ ದಸಯ ಪಊರ ಯದಾರ್ ನಿಂತತ್ ಹೇಳ್ ಕೊಡ್ತಾನ ನವು ಪ್ರಿನ್ಸಿಪಲ್ ಹ
ಹ ಒ ವೈರ್ಲೆಸ್ ಎಕ್ಸ್ಟರ್ನಲ್ ಇಂಟರ್ನಲ್
ಹಾ ವಾಯ ಬಾಬುಡು ತ ರರಿಟರ್ನ್ ಎಕ್ಾಮ
ಹ್ಮ್
ನಮ್ಮ್ ಎಕ್ಸಾಮ್ ಟೈಮ್ ದಾಗ ನಾವವು ಬರಕೋತಿೀವಿ ಈ ಕಡೆ
ಹ್ಮ್
ಹ ಥರ್ಡ್ ಇಯರ್ದಾಗ ಮೇಜರ್ ಸ್ಟ್ರೆಂತ್ ಮಹಾರಾಷ್ಟ್ರದವರ್ದ ಅದು
ಹ್ಮ್ ಹ್ಮ್ ಹ್ಮ್
ಹ್ಮ್ ಮೆಜಾರಿಟಿ ಒಂದು ಎಏಿ ಪರ್ಸೆಂಟ್ ಅವ ಆರ ಒನ್ ಟ್ವೆಟಿ ಪಸೆಟ್ ಗವರ್ಮೆಂಟ್ ಸೀಟ್ ದ್ಾರ ಅದ್ರ ಅವು ಬ್ಯಾಕ್ ಆದರು ಎಲ್ಲರು ಮಹಾರಾಷ್ಟ್ರದವರ ಇದ್ರು ಈ ವರ್ಷ ನಮ್ಗಡೆ
ಐದು ನೂರ ಎರಡು ಹ್ಮ್
ಅವ್ರಗ್ ಎದರ್ ನಿಂತ ಪೂರ ಕ ಕುಲ್ಲ ಹೇಳ್ ಕೊಟ್ಟ ನೋಡಿ ಬಾಗ್ಲ ನಿಂತ
ಹ್ಮ್ಮ
ನಮ್ ಇಲ್ಲಿ ಎಂ್ ಸಿ ಪಿ ಗಳು ಕೊಡಲಾಗಿದ್ರ ಸೆಟ್ಟ ಮಂತ ತೌಲ್ಲಿ ಬಡ್ಣ ಸುಂಬ ದಿನ
ಇಲ್ಲ ಪ್ರಿಸ್ಪಲ್ ಸರ್ಗೆಂಗ ಮಾತ್ರ ಸರ್ ನ
ಏನಂತೇತಳ ನೀವ್ ಓದ್ಬೇಕಂತನ
ಅಲ್ ಸರ ಮತ್ ಅವ್ರ ಹೇಂಗಿದ್ರ ಸರ ಈ ಎಲ್ರಿಗಳು ಸರ ಮುಟ್ಟ್ರ ಎಡರಿ ಬಿಡಬೇಕ
ನೀವು ಕರೆಕ್ಟ್ಾಗಿ ನೋಡರಿ ನಾ ಹೇಳೇ ನಾ ಕ್ವಶನ್ ಡಿಕ್ಟೇಟ್ ಮಾಡೀಿಏ ಮಾತ ಮನತ ಅವಬ ಬತ ಹ
ಯಪ್ಪ
ಹೆಂಗ ಹೇಳತ್ತ ಎರನೇನ
ಹ್ಮ ನೀವಲತ ಕಾಲೇಜಿಗೆ
ಮಳಿ
ಸುಟ್ಟ ಕೊಟ್ರಸಲ್ಲಂದ
ಸೂಟಿ ಕೊಟ್ಟಲ್ಲಾ ಹೊರಗೆ ಹೋಗಲ್ಲವು
ಹ್ಮ್ ಹ್ಮ್ ಹ್ಮ್ ಮಳಿ ಅಂತ ಪರಿಚಯಕ್ಕೆ ಅದ
ಹ್ಮ ಅಜ್ಜ ಬರಕ ಆತದ ರಾತ್ರಿಲಿಿಂದ ಬರದೇ ಬರಕ ಆತದ
ನಮ್ಮಂಬಳಿ ಅಂತ ಬರಿಲ್ಲಪ್ಪ ಸುಮ್ ಒಂದ್ಸವರ ಬರುತ್ತ ಮತ್ತೆಂತ ಅಷ್ಟೇ ಹ ಆಳು ಮಾಡೋದ. ಮಳೆ ಏನಿಲ್ಲ ಬಂತ ನಿನ್ನೆ ಮತ್ತಇವತ್ತ ಏನಿಲ್ಲ.
ಮಳಿಗಾಲ ಈಗ ಸ್ಟಾರ್ಟ್ ಆದಂಗ ಆಗ್ಯಾದ.
ಹ್ಮ್ ಊರ ಎಂಗ್ ಆದ ಅಂತ ಮಳಿ.
ಊರಾಗ ಅದ್ ಬಂದಿಲ್ಲ ಅಂತಂದ್ರಪ್ಪ
ಹೌದ್ರಿ ಅಪ್ಪ ಹೊಊರಾಗಲ್ಲ ಮಳೆ ನಮ್ ಕಡೆ ಆದತ
್ಮ ಅತ್ತಿಗ್ ನೀರ್ ಹಚ್ಚಕತ್ತಾರ ಅಂತೆ ಸ್ಪ್ರಿಂಕ್ಲರ್ ಹ ಚಕತ್ತರ
ಹ್ಮ್ ಹದು ಬೀಜಾವುರಿ ಕುಂತಾರ ನಂಬಲ್ಲಿಿನ ನೀವ ಕಡತರ ಅಂತ
ಹಂಗೆ ಅದು ಮತ್ತೇನ್ ನೋಡಕ್
ಮಲ್ಯ ನೂ ನನ್ಗ ಹಚ್ಚದ ಎಷ್ಟು ಮಟೆ ನ ಕಲೇಜ ಸನಾ ನಾಕ್ಲ್ದಾಗ ಒಂದ್ ಒಂದಿನ ಎರಡು ರಿಜೆಕ್ಟ್ ಆಗ್ಯದ ಹ್ಮ ಹ್ಮ್ ಅದು ಒಂದ್ಸಲ ಚೆಂದಾಗ ಕಿ ಕಿಡಿದಿಲ್ಲ ಒ ಒಂದು ಇನ್ನೊಂದು ಆಯ್ತ ಹಂಗ ಡ್ಯಾಡೋಡ್ ಸಿ ಬಂತಪ್ಪ ಬಾಯಾಗ. ಬ್ಯಾಡ್ವರ್ಡ್ಸ್ ಸರ್ ಅಂದ ಅದನ್ ರಿಜೆಟ್ ಆಗ್ಯದ.
ಸ್ವಲ್ಪ ಕಂಟ್ರದ
ನಿನ್ನಿನೇ ನಿನ್ನಿನೇ ಹೋಗ್ ಬಂದಿನ ಕಾಲೇಜ್ ಅಂತ ಸಲ್ಪಾಕೋ ಸಿಟ್ಟತ್ತೆ ಎದ್ದನ್ ಮ್ಯಾಗ
ಹಾ.
ಸಿಟ್ನಾಗ ಈ ಒಂದ್ ಜ ಓಡ್ತೇ ಒಂದ್ ಬುಟಪ್ಪ ಏ ಏ ಅನ್ನವ. ಹಂಗೆ ಕಂಟ್ರೋಲ್ ಆಯ್ತು ಆಮೇಲೆ ಲಾಸ್ಟ್ ನೋಡಿದ ಕಾಲಂಡ್ ಆಗಣ ಅದು ಏನ್ ಹ ಬಾಳ ಇರ್ಬಕ್ಲ ಪ ಪೇಶೆನ್ಸ್ ಇತಾರಮ್ಮ ಮಾತಡೂ ಟೈಮಿಗಿ.
ಹ್ಮ್ ಲೆ ಹತ್ ನಿಮಿಷ ಯವಾಗ ಆತದ ನೋಡೋಕತ್ತಿನಿ ಇನ್ನ.
ಏ ಅಂಗ
ಏನ್ ಹಾಕಿರಿ ಹೊಲದ್ಗಾ.
ಹೊದಾಗದ ಎತ್ ಕೈಕ ತಪ್ಪ ನ ಅನ ನಿಚಲು ಪೋನ್
ಹ್ಮ.
ಹತ್ತಿ ಹಾಕ್ಯರ ಅಂದ್ರು.
ಒಂದ್ ಎರಡು ವಾರ ಹೋಗಿದ್ಯಾ ರಾಮ್ಯಾ ಎರಡು ಮೂರ್ ವಾರ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ. ಮೂರ್ ವಾರ ಸುಮ್ಮ. ಸುಜಿಗಿಜಿ ಚುಚ್ಚುದ ಬಂತ ಬಿಟ್ಟಬಿಟ್ಯ ನಾನ್.
ಹಾ.
ಕಲೀಬೇಕೋ ಹೂ ಮಾರಯ ಮತ್ತ ಈಗ ನಿಂತ.
ಏ ಹೇಳಕೈತಲ್ಲ ಸೂಜಿ ಕೊಲೆ ಅದು ಅಂತ. ಸೂಜಿ ಚುಚ್ಚುದ ಬಂತ್, ಕ್ಯಾನೆಲ್ ಹಾಕದ ಬಂತ್, ಡ್ರಿಪ್ ಹಾಕದ ಬಂತ್, ಮುಗೀತು.
ಹ್ಮ್ ಆ ಆ ಆಗಿದ್ದೇನ.
ಹ ಇಷ್ಟು ಕಲ್ತೀನಿ ಮುಗಿತ ಅಲ್ಲಿಗೆ ಬಿಟ್ಟೀನಿ ಅದಾನ.
ಕಲ್ತ್ಯಾಲ್ ಒಟ್ಟ.
ಹ್ಮ
ಮತ್ತ ಹೊಬ್ಕಿಲ್ ಮತ್ ಹಂಗೆ ಇದು.
ಎಲ್ಲಿಗೆ,
ಹ್ಮ್. ಏ ಅಣ್ಣ ಬ್ಯಾಡೋ ಭೈ. . ಎಷ್ಟೊತ್ತ ಹೇಳಿಲ್ಲ ಅಂತೆ. ಹ್ಮ ನೂರು ಕಿಲೋಮೀಟರ್ ತಮ್ಮ ಇಲ್ಲಿಂತ್. ಇಪ್ಪತ್ತೈದ ಹಾ. ಬಾಂದ್ರ ಬಂದಡ ಕಡೆ ಹೋಗಮ್ಮ. ಇವತ್ತು ಚುಕ್ಕಳ ಮಧ್ಯಾಹ್ನ ಬಂದಾರ ಕಾಲೇಜ್ ಇಂತ.
ಟ್ರಿಪ್ಪಲ್ಕ್ಕೇನ್ ಏ ಬೈಕ್ ಎರಡಾವಲ್ಲಿ ಹೆಂಗ ಬತ್ತ ಸಿಗ ಎರಡ ಇಲ್ಲಿ ಇ ಬಂದ ಬಂದ ನದ ಮ ಜಸ್ಟ್. ಬೈ ಕಂಟ. . ಐ ಎ ಕಂಟ್ರೋಲ್ ಬ್ರೋ ಕಂಟ್ರೋಲ್. ಹತ್ತರಡದ ಭೈ.
ಏನ್ ಇಲ್ ನೋಡ ಬಿದ್ದು ಉಳೆಡೋದು ಒಂದು ಸೆಂಡ್ ಇಯರ್ ಹೆಂಗ ಹೇಳೋದು.
ನಮ್ದ ಏನಿಲ್ಲ ನೋಡ ಹೇಳಬೇಕು ಎಲ್ಲಾ.
ಸಿಲೆಬಸ್ ನಡದಾದ ಪ್ಯಾಥೋಲಜಿ ಒಂದೇ ಚಲೋ ಹೊಂಟದ ಉಳಕಿದ್ ಎಲ್ಲ ಹೆಂಗ ಹೊಂಟವ.
ನಮ್ಮಲ್ಲಿ ಇನ್ ಪೆಥಾಲಜಿ ಒಂದು ಚಲ ಹೋಂಟದ ಇದು ಸರ್ಜರಿ ಎಲ್ಲ ಬಾ ಅಂತಾರ ಬಟ್. .
ಸರ್ಜರಿ ಮೇಡಮ್ಮ್ ಗರ್ಭಿಣಿ ಆಗ್ಯಾಳ ಬರಲಾ ಆಗ್ಯಾಳ.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
ಇನ್ನೊಂದ ಎರಡು ತಿಂಗಳದ ಡಿಲಿವರಿ ಆದಂತ ಆಮೇಲೆ ಬರ್ತಿರ್ಬೇಕು.
. ಹಲೋ.
ಯಾರು ಉಳದ್ರ ಮತ್ತೀಗ ಹ್ಮ್ಮ್ ಆರ್ಗನ ಒಂದು ಚಲೋ ನಡದಾದ ಅದ ಒಳ್ಳ. .
ಹ್ಮ್ಮ್ ಬರಿ ಆರ್ಗನ ಮೇಡಮ್ ಬಂದಳ ಬಟ್ ನಾ ಎಲ್ಲಾ ಮುಗಿಸತರ ಅಂತ ಹೇಳಳ ಬಟ್ ನಾವ್ಂತ ಕ್ಲಾಸ್.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
ಮೆಟ್ರಾ ಮೇನಿಕ್ ಸರ್ ಅನಾ ಅವನ ಗೊತ್ತ ಅವ ಅಂದನ ಅಂತ. ಅವನ ಕ್ಲಾಸ್ ಜಾಸ್ತಿ ಕೇಳಲ .
ಮತ್ತ ಎಫ್ ಎಂ ಟಿ ಅತ್ರಕ್ಕೆ ಕ್ಲಾಸಗೆ ಹೋಗಲ್ಲ ಒಂದು ಕ್ಲಾಸಿಗೆ. ಈಗ ಅವ ಏನ ಹೇಳತಾನ ಅವನಿಗೆ ಗೊತ್ತು. ನಾ ಹ್ಮಂ ಅಂದ್ರ ನೋಡ ಪ್ಯಾಥಾಲಜಿ ಒಂದ ಮೈಕ್ರೋಬಯಾಲಜಿ ಅಂದ.
ಎರಡಗೆ ಉಂಟು ನಾವು ಕ್ಲಾಸ.
ನಮ್ಮ ಪ್ಯಾಥಾಲಜಿ ಒಂದು ಕರೆಕ್ಟ್ ನಡದಾದ ಅರ್ಗನ್ ಒಂದು. ಮೆಟ್ರೋ ಮೆಡಿಕಲ್ ಸರ್ ಬರ್ತಾನ ಸುಮ್ಮ್ ಅದು ಬರಿ ಇದು ಬರ್ರಿ.
ಎ ಬೇಕು ಏ .
ಅದು ಬರಿರಿ ಇದು ಬರಿರಿ ಅಂತಾನ ಸುಮ್ಮ.
ಪಬ್ಜಿ ಆಡ ಕತೆನ ಅಂಗೆ ಬುಡತೇನ.
ಯಾವಗನ ಆಡತಿನಿ ಲೆ ಯಪ್ಪಾ.
ಮಾಡದ ಕಡಿ ತರಿಖರವಾಗಿತ್ತು ಹೋಗಬಿಟ್ಟೆ ನು
ಹ
ನದ ನದ ಬ ನಾ್ ಐದ ಮಂದಿ ಆ ಇತಿ ಇ ಯಜತಿ
ಹ್ಮ
ಮೂರ ಅದು ಈಗ ಇನ್ನ ಒಂದು ಪೈಕ ನದಿ ಬಂದ ಒಂದ ಆಯ್ತದ
ನಡದು ಹತ್ತು ನಿಮಿಷ ಆಗ್ಯಾದ.
ಹ್ಮ್ಮ್ ಕಟ್ ಮಾಡ ಕಟ್ ಮಾಡ .
ಆರ್ ಯು ಶೋರ್ ಟು ವಾಂಟ್ ಡಿಸ್ಕನೆಕ್ಟ್ ಅಂತ ಬರಕತ್ಯದ.
ಅಂದ್ರ ಅಂದ್ರ ಅಷ್ಟೇನ ನಿಂದ್ರ ತಾನೇ ಹನೆಡು ನಿಮಷಗಳಾನ ಕಟ್ಟ ಮಾಡತೀನ ನಿಂದ್ರ.
ಹತ್ತು ನಿಮಿಷ ಆಗಿದೆ ಅದಕ್ಕೆ ಅಂದೆ.
ಹನ್ನೇಡು ನಿಮಿಷ ಹಾಗನ ತಾನೇ ಕಟ್ ಅಗತ ನಿಂದ್ರ. ಹ್ಮ್.
ಏನೇನ್ ಮಾಡ್ಬೇಕು ಏನೇನಿಲ್ಲ.
ಬ್ಯಾಂಕ್. ಡೇಡು ಸೈಕ ಬ್ಯಾಂಕ್ ಡೀಟೇಲ್ಸ್ ಮತ್ತ ಆಗ್ಬೇಕಿಲ್ಲ ಯು ಪಿ ಐ ಇಟ್ ಆಗ್ಬೇಕಕ್ ಅದಕ್ಕ
ಆಗ್ತೀನಿ ಈಗ
ಯು ಪಿ ಐ ಡಿ ಹಾಕು ಅಡ್ರರ್ ಬರ್ತಾ ನಿಮ್ಮ ಫೋನಿಗೆ
ಹ್ಮ
ಯಾರ ಬಂದಂದ್ರೆ ಬರ್ತದೆ ನನಗೆ ಎಷ್ಟು ಅಮೌಂಟ್ ಅಂತ ಆಮೇಲೆ ನನಗೆ ಎಷ್ಟು ಮುನ್ನೂರ ಬಂದ ನನಗಿದೆ ಮುನ್ನೂರ ಮುನ್ನೂರ ಐವತ್ತು
ಮುನ್ನೂರ ಯಾವ್ದ ಬಂದು ಇದರ್ಲಿಂತ
ಹ್ಮ್
ಮಜಲ್ಲ
ಎರ ಮತ್ತ ಲಬೈ ನಾ ಇನ್ನ ಬರೋ ಬಟ್ಟದ ಏನ್ ಇವತ್ತುಸಲ್ದ
ಹ ಬ್ಯಾಂಕೆ ಬರಲ ಅ ನ ಪೆಂಡಂಗ್ ಧಾವ
ಈಗೆಲ್ಲಾ ಇದ್ ಇದ ನೋಡಾಗ ನಾವು ಟಾಸ್ಕ್ ಫೋರ್ಸ್ ಇಬಕ್ ಸಬ್ಮಿಟ್ ಾಗಿ ಎಲ್ಲ ಇದಾದ್ಮೇಲೆ ಬರ್ತಾವ
ಏನ್ಲ್ಲರ ಆಮ ಡಿಗ್ರಿ ಲೈಫ್ದು
ಏ ಬೈ ನೀ ಎಂಜಮನಗ ತ ನೀಿನ ನಾ ಎಂಜಮಾನಲಗನು
ಹಾ ನೀನ ನು ಕೊತ್ ಆಮೇ ನಿಮಲ್ಲಿಿ ಹುಡುಗರರು ಪಾಡವ ನಮಂಬಳ ಯಾವ ಒಂದಿಬ್ಬರು ಮರ್ ಬಿಟ್ರ ಯಾರು
ನಂಬಲ್ಲಿ ಅಟ್ಟ ಯಾರ ಇಬ್ಬರು ಮೂರಾರ ಮತ್ತೆ ಯಾರ ಹೇಳ
ನಿಮ ಬಲ್ಲಿಿ ಇರೋದ ಇಬರು ಬರ ನಾಮ ನಮ್ಮಲ್ಲಿ ಇರೋದ್ ಸರಿ ಇಬರು ಮೂವರ ಆರಲ್ಲ
ಹ ಹ್ಮ